ಏನ್ ಮಾಡ್ತಿದೀರಿಬ್ರು
ಏನಿಲ್ಲ ಬ್ರೋ ಸುಮ್ನೆ ಕೂತಿದ್ದೆ ನೀವು
ನಾವು ಹಿಂಗೆ ವಾಕ್ ಮಾಡ್ತಾ ಇದ್ವಿಬ್ರೋ
ಊಟ
ಊಟ ಆಯ್ತು ಬಾಯಿ ನಿಮ್ಮದು
ನಮ್್ದು ಆಯ್ತುರ ಅನ್ನ ಸಾರು ಮನಲ್ಲಿದ್ದೆ
ಹಾ ಮನೇಲ್ಲ ಇದ್ರಬ್ರು ಇಲ್ಲವರು ನಾವವು ಈಗ ಹೊರ್ಗಡೆ ಹೋಟೆಲ್ ಊಟ ಮಾಡ್ಕೊ ಬಂದ್ವಿ ನಾನ್ ವೆಜ್
ಓಕೆ ಓಕೆ
ಹಾ ಹಂಗಗೆ ಕಾಲ್ ಮಾಡಿದ್ದೆ ಬ್ರೋ
ಅದೇ ಹಾ ಮತ್ತೇನ್ ಬ್ರೋ ಸಮಾಚಾರ
ಮತ್ತೇನಿಲ್ಲ ಬ್ರೋ ಹ ಅದೇ ಬ್ರೋ ನೀವೇನು ಟಾಗ್ರೋ ಫಾರಂ್ ಏನ ಅದ್ರ ಬಗ್ಗೆ ಏನ ಇನ್ಫಾರ್ಮೇಶನ್ ಸರ್ಚ್ ಮಾಡ್ತಿದ್ದೀರಾ ಅಂತ ಕೇಳ್ದ ಬ ನಾನು...
ಹ್ಮ್ ಅಂದ್ರೆ ಕುರಿ ಎಲ್ಲ ತಂತರ ನಂತ.
ಹ ಅಲ್ಲೊ ಬ್ರೋ ನಮ್ದೇ ಒಂದ್ ಫಾರಾಮ್ ಇದೆ ಒರು... ನಾವು ಮೊನ್ನೆ ಒಂದ್ ಐದ್ ಲಕ್ಷ ಖರ್ಚು ಮಾಡ್ಬಿಟ್ಟು ಮಾಡಿದ್ವಿ.
ಹ್ಮ್ ಹ್ಮ್
ಾರಾಮು ಅದು ಚೆನ್ನಾಗಾಗಿದೆ ಬ್ರೋ ಹೆಂಗ್ ಗೊತ್ತಾ ಬೇರೆ ಇದ ಸೈಡ್ ಹೋಗ್ಬಿಟ್ಟು. ಕಡಿಮೆ ರೇಟಿಗೆ ಕುರಿಗಳು ತಂದ್ಬಿಡೋದು ಬ್ರೋ ಒಂದು ಐವತ್ತು.
ಓಕೆ ಓಕೆ.
ಐವತ್ ಕುರಿ ತರೋದ್ಕೂ ಮುಂಚೆ ಬ್ರೋ ಶೆಡ್ ಮಾಡ್ಕೋಬೇಕು ಯಾವ ತರ ಅಂದ್ರೆ ನಮಗ ಈಗ ಒಂದು ಐವತ್ತು ಕುರಿ ಸಾಕಾಣಿಕೆ ಮಾಡಿ ತ್ತೀವಿ ಅಂದ್ರೆ... ಐವತ್ತು ಕುರಿಗ್ ಆಗೋವಷ್ಟು ಸ್ಪೇಸ್ ಬ್ರೋ ಅದಕ್ಕೆಲ್ಲ ತಂದ್ಬಿಟ್ಟು ಒಂದು ಒಂದು ಹತ್ತ್... ತ್ತು ಕಂಬಗಳನ್ನು ಇಟ್ಕೋಬೇಕು ಬ್ರೋ
ಹಾ.... ಹೇಳಿ ಹೇಳಿ ಬ್ರೋ... ಹಲೋ... ಹಲೋ...
ಕರ್ ಬರ್ತಾವ ಒಂದ್ ಶೆಡ್ ತರ ಮಾಡ್... ಹ ಒಂದ್ ಐವತ್ ಕುರಿ ಸ್ಪೇಸ್ ಹೆಂಗ ಇಡಸುತ್ತಲ್ಲ ಆತರ ಇಡಿಸ್ಬಿಟ್ಟು...
ಹ್ಮ್ ಹ್ಮ್....
ಅದ್ದರಿಂದನೂ ಚೆನ್ನಾಗ್ ಪ್ರಾಫಿಟ್ ಇದೆ ಬ್ರೋ ಈಗ ಒಂದ್ ಮರಿಗೆ ಒಂದ್ ಐದಾರ್ ಸಾವಿರ ಕೊಟ್ಟು ಮುಂಚೇನೆ ಡೆ ಇದ್ನ... ಮಾಡಬುಟ್ರೆ...
ಹಾ ಹಾ
ಆ ನಾಕ ಐದ್ ತಿಂಗಳಾದ್ರೂ ಅದನ್ನ ಚೆನ್ನಾಗ್ ಮೇಯಿಸಿ ಬಿಟ್ರೆ ಬ್ರೋ. ಬ ಒಂದೊಂದ್ ಮರಿಗೆ ಒಂದ್ ಇಪ್ಪತ್ ಸಾವಿರ ಇಪ್ಪತ್ತೈದ್ ಸಾವಿರಕ್ಕೆ ಹೋಗ್ಬಿಡ್ತೆ ಬ್ರೋ... ನಮಗೆ ಒಂದು ಆರು ತಿ ಒಂದ್ ಆರು ತಿಂಗಳ ಇದ್ರೆ ಬ್ರೋ ಒಂದ್ ಇಪ್ಪತ್ತು ಸಾವಿರ ಪ್ರಾಫಿಟು... ಆತರ ಒಂದ್ ಐವತ್ತು ಐವತ್ ಮರಿ ಮಾಡ್ಕೊಂಬಿಟ್ರೆ ಬೇಜನ್ ದುಡ್ ಮಾಡ್ಬೋದಲ್ಲ ಬ್ರೋ...
ಹೌದು ಹೌದು ಬ್ರೋ ನೀವ್ ಹೇಳಿದೆ ಕಾರಟೆ..
ಆ ಮತ್ತೆ ಬ್ರೋ ಇನ್ನೊಂದ್ ಏನ್ ಗೊತ್ತ ಬ್ರೋ ಕುರಿ ಈಗ ಮಾಮೂಲಿ ಮೇಹಿಸಕ್ಕೆ ಸ್ಪೇಸ್ ಇಲ್ಲ ಪಾಸ್ ಇಲ್ಲ ಅಂದ್ರೆ... ವಾ ಇನ್ನೊಂದ್ ಮ ಮೇನ್ ಪಾಯಿಂಟ್ ಏನಂದ್ರೆ ಬ್ರೋ ಈಗ ನಮ್ ಒಂದ್ ಐವತ್ ಕುರಿ ಇದಾವೆ ಬ್ರೋ.... ಈಗ ನಿಮ್ ನಿಮ್ಮ ಈ... ಈಗ ನೀವು ಫಾರ್ಮರ್ ಆಗಿರ್ಬೋದು ನೀವು ಫಾರ್ಮರ್ ಅಲ್ಲ ಬ್ರೋ ನಿಮ್ಮದು ತೋಟ ಇರುತ್ತೆ... ತೋಟದಲ್ಲಿ ಏನ್ ಮಾಡ್ತೀರಾ ಒಂದೊಂದ್ ಟೈಮ್ ಕುರಿ ತರಸ್ತೀರ ಬ್ರೋ... ಒಂದ್ ನೈಟ್ ಒಂದ್ ನೈಟ್ ನಮ್ ಏನಾದ್ರು ಕುರಿ ನಿಮ್ ಹೊಲದಲ್ಲಿ ಇದ್ವು ಅಂದ್ರೆ... ನೀವು ನಮಗೆ ಎರಡ್ ಸಾವಿರ ಮೂರು ಸಾವಿರ ಕೊಡ್ಬೇಕು ಬ್ರೋ...
ಹೌದು ಆತರ ನಾ?
ಅದು ತರ ಅದನ್ನು ಒಂದು ಪ್ರಾಫಿಟ್ ಇದೆ ಬ್ರೋ ಅದ್ರಲ್ಲಿ... ಮತ್ತೆ ಈಗ ಕುರಿ ಗೊಬ್ಬರ ಎಲ್ಲಾ ಏನ್ ಮಾಡ್ತಾರೆ ಸ್ಟೋರ್ ಮಾಡ್ತಾರೆ ಬ್ರೋ... ಇದು ನಾವು ರಿಯಲ್ ಆದ ರಿಯಲ್ ಫ್ಯಾಕ್ಟ್ ನೋಡಿದು ಬ್ರೋ ನನ್ ಹೆಂಗ್ ಗೊತ್ತಾ... ಈಗ ನಮ್ದು ಒಂದ್ ಐವತ್ ಕುರಿ ಇದಾವೆ ಬ್ರೋ ವರ್ಷಕ್ಕೆ ನಮ್ದು ಏನೇ ಅಂದ್ರು ಗೊಬ್ಬರ್.... ಎಷ್ಟ್ ಆಗ್ಬಹುದು ಅಂದ್ರೆ ಒಂದು ಟ್ರ್ಯಾಕ್ಟರಿ ಲೋಡಲ್ಲಿ ಒಂದು... ಹತ್ತು ಲೋಡ್ ಅಂತ ಆಗುತ್ತೆ ಬ್ರೋ ಐವತ್ತು ಕುರಿನ ಅಂದ್ರೆ ಪ್ಯೂರ್ ಗೊಬ್ಬರ...
ಓಕೆ ಓಕೆ.
ಸೇಲ್ ಮಾಡೋದಾದ್ರೆ ಬ್ರೋ ಕಡಿಮೆ ರೇಟಿಗೆ ತಗಂಡ್ ಬಿಡ್ತಾರೆ ಬ್ರೋ ಪರ್ ಲೋಡ್ ಒಂದು ಎಂಟ್ ತೌಸಂಡ್ ನೈನ್... ತೌಸಂಡ್ ಮ್ಯಾಕ್ಸಿಮಮ್ ಅಂದ್ರೆ ಟೆನ್ ತೌಸಂಡ್...
ಹಾ ಹಾ ಅದೇ ಅದೇ...
ಅದನ್ ಹೆಂಗ್ ಮಾಡ್ತಾರೆ ಅಂದ್ರೆ ಬ್ರೋ ನಾನು ಮಾಡಿದೀನಿ ಬ್ರೋ ಆತರ ಹೆಂಗೆ ಅಂದ್ರೆ ಅದಕ್...
ಹಲೋ... ಹಲೋ...
ಇ ಒಂದು ಒಂದು ಮಣ್ಣ್ ಹೊಡ್ಸದು ಬ್ರೋ ಅದಕ್ ಮತ್ತ ಅದು ಪರ್ ಸೀಲಾ ಟೂ ಹಂಡ್ರೆಡ್ ಹೋಗುತ್ತೆ ಬ್ರೋ
ಹಾ ಹಾ
ಅದ್ರಿಂದನೂ ಕೂಡ ಎಕ್ಸ್ಟ್ರಾ ಬೆನಿಫಿಟ್ಸ್ ಬಾರಿ ಇದಾವೆ ಬ್ರೋ ಈಗ ಮಾಮೂಲಿ ಮಿಸ್ ಆಗಿ ಏನಾದ್ರು ಡೆತ್ ಗಿತ್ತ್ ಆಯ್ತು ಅಂದ್ರೆ ಅದನ್ನ ಹಫ್ ರೇಟಿಗ್ ಮಾರ್ಬಿಟ್ ಅದು ಚೆನ್ನಾಗಿದವೆ ಬ್ರೋ ಅಂದ್ರೆ ಮರಿ ಏನ್ ಸೆಲೆಕ್ಷನ್ ಮಾಡಿದಿರಲ್ಲಾ ನೀವು ಫಸ್ಟ್ ಟಿಗೆ ಅದು ಚೆನ್ನಾಗೆ ಮಾಡ್ಕೋಬೇಕು ಬ್ರೋ ನೀವು.. ಅದ್ರಲ್ಲಿ ಯಾವ್ ಯಾವ್ ಬ್ರೀಡ್ ಇದ್ದಾವೆ ಅದೇನಾದ್ರೂ ಗೊತ್ತಾ ಬ್ರೋ ನಿ
ಇಲ್ಲ ಇಲ್ಲ ಬ್ರೋ ಅದೇ ನಿಮಗೆ ಗೊತ್ತಲ್ಲ ಅದಕ್ಕೆ ಮಾಡಿದೆ. ಹಲೋ ವಾಯಸ್ ಕಟ್ಕಟ್ ಹಾಕಿದೆ ಬ್ರೋ ಹಲೋ ವಾಯ್ಸ್ ಕಟ್ಕಡ್ ಆಗ್ತಿದೆ ಬ್ರೋ
ನಿನಗೆ
ವೈಸ್ ಕಟ್ ಕಟ್ ಆಗತಿದೆ
ನೀ ವೈಯಸ್ಸ ಕಟ್ ಕಟ್ಟ ಆಗ್ತತಿರಿ ಬ್ರೋ ನಿಮ್ಮ ವಾಯಸ್ಸೆ ಕೇಳಿಸತಿಲ್ಲ ನಮಗೆ
ಹೌದಾ ಇವಾಗ ಹ್ಮ್ಂ ಇವಾಗ ಹೇಳಿ ಹೇಳಿ
ಹಾ ಅದೇ ಬ್ರೋ ನಿಮ್ಗೆ ಅದಲ್ಲಿ ಬ್ರೀಡ್ ಸಲೆಕ್ಷನ್ ಮಾಡಬೇಕ ಅ ಬ್ರು ನೀವು ಸಂತೆ ಗಿಂತೆಗ್ ಹೋಗ್ತ ಅ್ರಬ್ರು ಬಾರಿ ಮೋಸ ಮಾಡ್ಬಡ್ತು ಬ್ರೋ
ಹ್ಮ್ ಹ್ಮ್
ಮಾಮೂಲಿ ಹಳ್ಳಿ ಕಡೆನೇ ಮರಿಗಳನ್ನ ಸೆಲೆಕ್ಟ್ ಮಾಡ್ಬಿಡಿ ಬ್ರೋ
ಹೌದಾ
ಹಾ ಅದೊಂದ್ ಬೆಸ್ಟ್ ಕೆಲ್ಸ ಬ್ರೋ ಯಾಕೆಂದ್ರೆ ಹಳ್ಳಿ ಕಡೆ ಅಂದ್ರೆ ಹಳ್ಳಿ ಕಡೆ ಯಾರು ಅಷ್ಟು ಮೋಸ ಮಾಡಲ್ಲ ಅವರು
ಅದು ಅಲ್ದೆೇ ಹೋಲ್ಸೇಲ್ ಆಗ ಕೊಡ್ತಾರಲ್ಲಾ
ಅಂದ್ರೆ ಬ್ರೋ ಈಗ ಈಗ ಹೋಲ್ಸ್ ಅಂದ್ರೆ ಹೆಂಗ ಗೊತ್ತ ಬ್ರೋ ಅದ್ರಲ್ಲೂ ಬಾರಿ ಮೋಸ ನಡಿತದ ಬ್ರೋ ಈಗ ಫಾರ್ ಎಕ್ಸಾಂಪಲ್ ನಾನೇ ಸೇಲರ್ ಆದ್ರೂ ನನ್ನತ್ರ ಒಂದು ಹತ್ತು ಮರಿಗಳು ಚೆನ್ನಾಗಿದ್ದು ಅವ್ರು ಬ್ರೋ ಇಂದು ಹತ್ತು ಮರಿಗಳು ಹುಷಾರಿಲ್ಲ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಅದಕ್ಕೆ ಅವಾಗ ಏನ್ ಮಾಡೋದು ಅವ್ನ್ ಹೋಲ್ಸೆಲ್ ಆಗ ಅಂತ ನೋಡೋ ಬ್ರೋ ನೀನ್ ನೋಡ ತಿರ ಮರೇನ ಅ ಫಸ್ಟ್ ದೊಡ್ಡ ಮರಿಗಳದ ನೀ ತೋರಿಸ್ಬಿಡುದು ನೋಡಪ್ಪಾ ಇವನ್ ಏಳ ಸಾವಿಕ್ಕೆ ಐ ಸಾವಿರ ರಕ್ಕೆ ಕೊಡ್ತ ಇದೀನಿದ ರೀ ಹೋಲಲ್ಗ ಇವನ ಬೇರೆದ ಸಪೇಟ್ರದ ಇದೊಂದು ಒತ್ ಸಾವಿರ ಕೊಡ್ತಾ ಇದ್ದೆ ಇವು ಚಿಕ್ಕವೇನ ಇದಾವೆ ಅವನು ಐದು ಸಾವಿರೂ ಅಷ್ಟು ಸೇರ್ ಒಂದ ಏಳ್ ಸಾವಿರ ಹೋಲ್ಸೇಲ್ ತಗ್ಬಡುದು ಅಂತೇಳ್ತರು ನೀನ್ ಏಂತರ ಚಿಕ್ಕ ಮರಿಗಳು ಮಾಡೋಡಲ್ ಅವು ಚಿಕ್ಕ ಮರಿಗಳನ ಒಂದು ಇದ್ ಬಿಟ್ಟು ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಆಗಿರುತ್ತೆ ಅಷ್ಟೇ ಬ್ರು ಅಷ್ಟ್ ಮರಿಗಳತಂದ್ರೆ ಅವ ಬೇಗ ಇದು ಆ ಅಂದ್ರೆ ಬೇಗ ಹೆಲ್ತ್ ಕಂಡೀಷನ್ ಅವ ಚೆನಾಗಿರಲ್ಲ ಬೇ ಗುಣ ಆಗಲ್ಲ ಕುರಿ ಅಂದ್ರೆ ಹೊಟ್ಟೆ ಊದಕನದು ಆತರ ಬ್ರೋ ತುಂಬಾ ಪ್ರಾಬ್ಲಮ್ ಆಗ್ಬಿಡತೇ ಬ್ರೋ ಅದು ಆತರ ನೋಡ್ಬಿಟ್ಟು ಬ್ರೋ ಇಂಡಿವಿಜುವಲ್ ಮರೀನೇ ಆಗ್ಲಿ ಬ್ರೋ ನೀನ್ ಸೆಲೆಕ್ಷನ್ ಮಾಡೋದು
ಹಾ ಅದೇ ಅದೇ
ಚೆನ್ನಾಗಿರೋ ಮರಿಗಳು ತರ್ಬೇಕೋ ಬ್ರೋ ಹ ಅದ್ರಲ್ಲಿಬ್ರು ಮತ್ತೀಗ ಬಾಳ ಬ್ರೀಡ್ ಆಗ್ಬಿಟ್ಟ ಈಗಂತ ಬನ್ನೂರು ಆಹ ನಾಟಿದು ಬನ್ನೂರ್ ಕುರಿ ಅಂತ ಇದವರು ಅದ್ರಲ್ಲವಾ
ಹಾ ಬನ್ನೂರ್ ಕುರಿ ಗೊತ್ತು ಕೇಳಿ ಕೇಳಿದೀನ ಹೇಳಿ ಹಲೋ
ಮಾರದು
ಯಾಕೋ ವಾಯ್ಸ್ ಕೇಳ್ತಿಲಾ
ಹೇಳಿದ ಕೇಳಿಸಿದೆ ಬ್ರೋ
ಹಾ ಇವಾಗ ಕೇಳಸತಿದೇ ಹೇಳಿ
ಕೆಜಿಗೆ ಮುನ್ನೂರ ಐವತ್ತು ರೂಪಾಯಿ ನಾನೂರ ಐವತ್ತು ರೂಪಾಯಿ ಆತರ ಮಾಡ್ತಿದಾರ ಅವರು ಹ ಅದ್ರಲ್ಲಿ ಏನೋ ಅಷ್ಟ ಅಕಂದ ಪ್ರಾಫಿಟ್ ಆಗಲ್ಲ ಬಟ್ ಈಗ ನಾಟಿ ಕುರಿ ಏನ್ ಇರ್ತವಲ್ಲ ಬ್ರೋ ಬ್ಲಾಕ್ ಕಲರು
ಹ್ಮ್ ಬ್ಲಾಕ್ ಕಲರ್ ಗ
ಹಾ ಬ್ರೋ ಅದಕ್ ಮಾತ್ರ ಹೆವಿ ಡಿಮ್ಯಾಂಡ್ ಇದೆ ಬ್ರು ನಮ್ಮ ಸೈಡ್ ಅದು ಹೆಂಗ್ ಗೊತ್ತ ಬ್ರು ಈಗ ಒಂದ್ ಆರು ತಿಂಗಳು ನಾವ್ ಏನಾದ್ರು ಅದ ಚೆನ್ನಾಗ್ ಸಾಕ್ಬಿಡ್ರೆ ಒಂದ ಮೂವತ್ ಸಾವಿರಕ್ಕಂತು ಹೋಗುತ್ತ ಬ್ರೋ ಅದೇನಾರ ಒಂದ್ ಸ್ವಲ್ಪ ಚೆನ್ನಾಗಿ ಈಗ ಕುರೆ ಉುಡ್ಡಿ ಅದು ಈದು ಆಡಿಸ್ತಾರಬೇಕು ಅಂತದಕ್ಕೆೇಂದ್ರೆ ಸ ಹ ಹಾ ಹ ಬ್ರರು ಅದೇ ತರ ಅದೇ ತರ ಬ್ರರು ಅದೇನ್ರ ಒಂದ್ ಸ್ವಲ್ಪ ಒಂದು ಎರಡು ಮೂರು ಕಣ ಮಾಡುತುಅಂದ್ರೆೊಬ್ರು ಒಂದು ಕುರಿಗೆ ಕಡಿಮೆ ಒಂದ್ರು ಒಂದು ಐ ಐದಾರ ಲಕ್ಷ ರೂಪಿ ಹೋಗುತ್ ಬ್ರೋ
ಹ್ಮ್ ಹ್ಮ್
ಅದ ನೀವ ಏನ ಬರು ಅದಕ್ಕೆ ಅ ಮಿನಿಮಮ್ ಅಂದ್ರೆ ಒಂದ್ ಎರಡು ಲಕ್ಷ ಖರ್ಚು ಮಾಡಿರ್ದ್ದೀರಾ ಒಂದ್ಎರಡು ತಿಂಗಳಿಗೆ ಮೂರು ಲಕ್ಷ ಪ್ರಾಫಿಟ್
ಹೌದಾಬ್ರ ನಂಗ ಇದ್ರ ಬಗ್ಗೆ ಹೇಳಿಯ ಇರ್ಯಾ ನಿಮ್ಗೆಲ್ಲಾ ನೀವ್ ಸಾಕಿರ್ತ ನಿಮಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಮಾಡ್ದ
ಹಾ ಇಲ್ಲ ಬರು ಎಕ್ಪೀರಿಯನ್ಸ್ ಏಕಿ ಬರು ನಮ ಸೈಡ್ ಎಲ್ಲ ಆಲ್ಮೋಸ್ಟ್ ಅಲ್ಲಿಲ್ಲ ಇದೇ ಬಿಸ್ನೆಸ್ರು ಸುನೆ ಈಗ ಅವ್ರ ಈಗ ರೈತರುಗಳೆಲ್ಲಾ ಹೆಂಗ ಮಾಡ್ತಾರೆ ಅವರೆಲ್ಲ ಇವರೆಲ್ಲ ಹೊಡೆಯೋದು ಮಾಡ್ಬಿಡ್ತಾರೆ ಮಳೆ ಬರಲ್ಲ ಅದೆಲ್ಲ ಸು ಒ ಸಮಸ್ಯೆ ಬ್ರೋ ಇದು ಆದ್ರೆ ಬೆಸ್ಟ್ ಏನು ಮರತ ಮರಿಸೆಲೆಕ್ಷನ್ ಮಾಡೋದಂದು ಕರೆಕ್ಟ್ ಸೆಲೆಕ್ಷನ್ ಮಾಡ್ಬಿಟ್ರೆ ಯಾವ್ದ ಸಮಸ್ಯೆ ಇಲ್ಲ ಮತ್ತ ಇನ್ನೊಂದು ಏಂಗ ಗೊತ್ತದ್ರು ಒಂದು ಆರು ತಿಂಗಳಿಗೆ ಅವೆಲ್ಲ ಜಂತು ಉಳಗಳು ಹ ಆಗ್ತಾ ಇ ಒಂದು ಆಯ ನಿಕ್ ಬರುತ್ತದೆ
ಹಾ ಹಲೋ
ಹಲೋ
ಕೇಳಿಸ್ತಾ ಇದಿಯಾ ಬ್ರೋ ಇವಾಗ ಕೇಳಿಸ್ತಿದೆ ಹೇಳು ಬ್ರೋ
ಹಾ ಅದ್ ಕೀಟಾಣಿಕ್ಸ್ ಎಂತ ಒಂದ ಡಾಪ್ಸ್ ಬರುತ್ತೆಬ್ರು
ಹ್ಮ್ ಹ್ಮ್
ಅದನ್ನ ಪ ಪರ್ ಮತ್ ಎಂಡಿಂಗ್ ಅಲ್ಲಿ ಆಗ್ಬಿಡ್ರಬ್ರು ಈಗ ಮಾಮೂಲಿ ಅದು ಮಿಸ್ ಹುಲ್ ತಿನ್ಬೇಕಾದ್ರೆ ಏನಾದ್ರು ಹುಳ ಗಿಡ ತಿಂದು ಒಟ್ಟೆ ಏನಾದ್ರರು ಇನ್ಫೆಕ್ಷನ್ ಆಗಿದ್ರೆ
ಹ್ಮ್ ಹ್ಮ್
ಅದು ಕೂಡ ಕಂಪ್ಯೂಟ ಅಲ್ಲಿ ಕ್ಯೂರ್ ಆಗುತ್ತೆ ಈಗ ನಮಗ್ ಹೆಂಗೆ ಬೋ ಈಗ ಯಾವ್ದಾದ್ರು ಸ್ಕೂಲ್ ಗಳಲ್ಲಿ ಹದ್ತಾ ಇರ್ಬೇಕಾದ್ರೆ ಒಂದ ಆರು ತಿಂಗಳಿಗೆ ಒಂದ್ ಸತಿ ಜನ್ ತಿಂಳಗ ಕೊಡ್ತಾ ಇರ್ತಾರೆ ನೋಡ ಇರು
ಹಾ ಜಂತ್ರುಗಳೇ ಮಾತ್ರ ಹ ಹೇಳಿ ಹೇಳಿ
ಹಾಅದೇ ತರಬ್ರು ಅದಕ್ಕೆ ಒಂದು ಮಂತ್ಸ್ ತ್ರೀ ಮಂತ್ ಸಿಗ ಒಂದ್ ಸ ಹಾಕ್ ಬಿಟ್ರೆಬ್ರು
ಹತ್ಕೋಗುತ್ತಾ
ಹಾರರು ಅದಕ್ಕೂ ಆಗುತ್ತೆ ಬರು ಇವ ಯಾಕೆಂದ್ರೆ ನಾವ್ದವು ಅದಕ್ಕೆ ಫೀಡ್ ಗ್ ಕೊಡ್ತತಿವಲ್ಲಾ ಈಗ ಮಾಮೂಲಿಫೀಡು ಶೇಂಗ್ರಾಹಿಂಡಿ ಆಗಿರ್ಬೋದು ಅಥವಾ ಕಾಳಗಳುಗಿರ್ಬೋದು
ಹ್ಮ್ ಹ್ಮ್
ಹ ಹಲೂ ಗಿಲ್ ಎಲ್ಲಾ ಕೊಡ್ತೀವಲ್ಲ ಅವರು ಅದ್ರಲ್ಲಿ ಜಾಸ್ತಿ ಶುಗರ್ ಕಂಟೆಂಟೇ ಇರುತ್ತೆ
ಹ್ಮ್ ನನ್ಗೂ ಅದ್ರ ಬಗ್ಗೆ ಗೊತ್ತಿಲವಲ್ಲಾ ನಿಮ್ಮ ಮಾ ಹೇಳ್ತಿರೋದು ಕರೆಕ್ಟ್ ಆಗಿದೆ
ಹ್ರೋ ಈಗ ಶುಗರ್ ಕಂಟೆಂಟ್ ಇರುತ್ತಲ್ಲಾ ಈಮ ಮಾಮೂಲಿ ಶುಗರ್ ಕಂಟೆಂಟ್ ಇರುತ್ತ ಅ್ರೆ ಸಿ ಕಂಟ್ ಅಲ್ಲಿ ಇರ್ತವೆ ಅಲ್ಲಿ ಜಂತುಗಳುಗತ್ ಕಾಮನ್ ಬರು ಹಂಗಾಗಬಿಟ್ಟು ಅದನ್ನು ಕೊಟ್ರೆ ಅದು ಚೆನ್ನಾಗ
ಹಾ ಅದೇ ಅದೇ ಬ್ರೋ
ಅಂದ್ರೆ ಇಬ್ರು ಕಡಿಮೆ ದುಡ್ಡಲ್ಲಿ ಜಾಸ್ತಿ ದುಡ್ಡು ಮಾಡೋದ ಹೆಂಗೆ ಅಂತ ಇದ್ರಲ್ಲಿ ಮಾಡ್ಬೋದು
ಅದೇ ಬ್ರೋ ಮನೇಲಿನ್ ಮಾಡೋಣ ಅಂತಿದ್ರು ನಿಮ್ಗೆಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲಾ ಅಂತ ಆದ್ರಿಂದ ಮಾಡಿದೆ ಕೇಳಣ ಅಂತ ನಿಮ್ಗೆ ಗೊತ್ತಲ್ಲ ನೀವು ಅದ ಕಸಬೆಲ್ಲ ನಿಮ್ಗೆ ಗೊತ್ತಲಬ್ರು ಅಂತ
ಹಾ ಹಾ ಅಲ್ಲಬ್ರು ಇನ್ನೊಹೆಂಗ್ ಗೊತ್ತಾಡ್ ಟೂ ಇನ್ ಒನ್ ಹೆಂಗ್ ಮಾಡ್ಬಹುದು ಅಂದ್ರೆ ಮೇಲ್ ಕಡೆ ಗುರುಫಾರ್ ಮಾಡ್ಬಿಡೋದು ಕೆಳಗಡೆ ಕ್ಲಫೈ ಪಾರ ಮಾಡಬ ಬಿಡೋದ ಒಬ್ರು ಹೀಂ ಅಂದ್ರೆ ಕುರಿಗಳು ಇಕ್ಕಿ ಕಾಳದೆಲ್ಲ ಬೀಳುತ್ತಲೊಬ್ರು ಅ ಫುಲ್ ಕೆೇಳಕ್ ಬೀಳ್ಳಿ ಮತ್ತ ಈಗ ಹುಲ್ ತಿನ್ಬೇಕಾದ್ರೆ ಎಲ್ಲವು ಕರೆಕ್ಟ್ ಆಗ ಏನ್ ತಿನ್ನಲ್ಲ ಒಂದ್ ಸ್ವಲ್ಪ ಕೆಳಗೆ ಅದಕ್ಕೆ ಚರ್ಕೊ ಬಿಡ್ತಾವಲ್ಲ
ಹ್ಮ್
ಅದನ್ನ ಕೋಳಿಗಳು ತಿನ್ಕೊಂಡ ಅವು ಕೂಡ ಅದ್ರದ್ದು ಇನ್ಕಮ್ ಚೆನ್ನಾಗೇ ಇದೆ ಬರು ನೋಡಿ ಸುಮ್ನೆ ಈಗ ಒಂದು ಮೂರ್ನಾಾಲ್ಕು ಲಕ್ಷ ಇನ್ವೆಸ್ಟ್ ಮಾಡ್ಬಿಡಿ
ಹ್ಮ ಹ್ಮ
ಅದ್ನ್ವೆಸ್ಟ್ ಮಾಡ್ಬಿಟ್ಟು ಒಂದ್ ಶೆಡ್ ಗಿಡ್ ಮಾಡ್ಕೊಂಡ್ಬಿಟ್ಟು ಮಾಡ್ಬಿಡಿಬ್ರೋ ಏನೇಂದ್ರು ಬ್ರೋ ಕಡಿಮೆ ಅಂದ್ರು ನೀವು ಮಂತ್ಲಿ ಒಂದ್ ಐದ್ ಲಕ್ಷ ನಿಮ್ಗೆ ಎಲ್ಲ ಖರ್ಚಿಗಿರ್ಸ ಎಲ್ಲಾ ತಗದ್ಬಿಟ್ಟು ಆ ಫೀಡಂದು ಗೀಡ ಎಲ್ಲಾ ತಗಲ್್ಬಿಟ್ಟು ಒಂದ್ ಐ್ ಲಕ್ಷ ದುಡ್ಡು ಮಾಡ್ಬಹುದುರು ಪರ್ ಮಂತತ್ ಐ್ ಲಕ್ಷ ಅಂದ್ರೆ ಎಷ್ಟು ಗರು ಹನ್ನೆರಡಲಿ ಅವತ್ತು ಆ ಅರವತ್ತು ಲಕ್ಷ ಆಯ್ತಲ್ಲರು ಫಲ್
ಒಳ್ಳೆ ಪ್ರಾಫಿಟ್ ಇದೆ ಅಂತೀರಾ
ಹದು ಮಸ್ತ್ ಪ್ರಾಫಿಟ್ ಇದೆ ಬ್ರೋ ಏನಿಲ್ಲಬ್ರ ಈಗ ಶೈಲಜ್ ಗಿರೇಜ್ ಎಲ್ಲ ಬಂದ್ಬಿಟ್ಟಿದೆ ಹ ಒಂದು ಹತ್ತು ಸಾವಿರ ಕೊಟ್ರ ಅವ್ರು ಒಂದ ಹದ್ ಸಾವಿರ ಕೊಟ್ರೆ ಒಂದ್ ಐದು ಟನ್ಳಿಸಸ್ಬ ಬಿಡ್ತಾರ ಅವ್ರು
ಹ್ಮ್ ಅದೇ ಇಬ್್ರರು ನಾನುನ್ ಗೊತ್ತಿಲ್ಲ ಮತ್ತೆ ಮಾಡ್ದಿನಿ ಈಗ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಿತ್ತು ಥ್ಯಾಂಕ್ಸ್ ಗುರ ಮಾಡಿದವಿ
ಹಾ ಸರಿ ಸರಿ ಇ ಬರು ಹಾ ಹಾ ಸರಿ ಸರಿ ಬ್ರೋ